ಆರಂ
ಹಾ, ಆರಾಮಿದೇವು ನೋಡ್ರಿ ನೀವ್ರೀ
ನಾವ್ ಆರಾಮ್ ನೋಡ್ರಿ. ನಿಮ್ ಅಕ್ಕ ಆರಾಮಾರಿ
ಮಕ್ಕಳು ಆರಾಮ್ ಅದಾರ್ ನೋಡ್ರಿ ಏನ್ ಮಾಡಾಕತ್ತಿರಿ.
ಏನ್ ಇಲ್ ನೋಡ್ರಿ ಊಟ ಆಯ್ತ್ರಿ.
ಆಗದ್ರಿ ನಿಮ್ ಹುಡುಗುರು ಮಕ್ಕೊಂಡಾರ್ರಿ.
ಮಕ್ಕಾಂಡಾರ್ ನೋಡ್ರಿ,
ಹ್ಮ್, ಏನ ನಡದದ್ರಿ ಮತ್ತೆ ವಿಶೇಷ
ಏನ್ ಇಲ್ಲರಿ ಸುಮ್ನೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೀವ ವಪ್ಪಾತ್ ಅಂತ.
ಹ್ಮ್, ಹ್ಮ್
ಈ ಮಳಿಗಾಲ ಕತ್ದ ಬೆಚ್ಚ ಬೆಚ್ಚುಗ ಬೆಚ್ಚಂದ ಉಪ್ಪಿಟ್ ತಿಂದಿ- ತಣ್ಣಗ ಬಿಟ್ಟದಂತ ಸುಮ್ ಕುಂತಿದ್ದೆ ನೋಡ್ರಿ ಅದಕ್ಕ ಹಚ್ಚಿದೆ.
ಆ ಕಡೆೇನು ಬಂದದ್ರೆ ನಿಮ್ ಕಡೇನು ಮಳಿ.
ಬಂದ ನೋಡ್ರಿ ದಿನಾ ಬರಾಕತ್ತದ್ರಿ.
ಈ ಕಡೆನೂ ಹೊಂಟಾದ್ರಿ ಮಳಿ, ಗಾಳಿ
ಹೌದ್ ನೋಡ್ರಿ ಇದೇನಂತ ಆ ಚಂತನ ಹಗ್ಲೊತ್ತೇನ್ ಇರ್ಲಾರ ರಾತ್ರಿಯಾಗನ ಬರ್ತದ.
ರಾತ್ರಿಯಾಗನ ಮಳಿ ಕರೆಂಟ್ ನು ತೆಗಿತಾನ ಅದ್ರಾಗ.
ಹೂನ್ ರಿ ಬ್ಯಾಸ್ರಾತ್ ಹುಡ್ಗರು ಮಕ್ಕಲ್ಲ ರಾತ್ರಿ ಗಾಳಿ ಹಾಕೊಂತ ಕುಂದ್ರರ್ಬೇಕು.
ಅಷ್ಟೇ,
ಹ್ಮ್, ರಿ ನಿಮ್ದು ಎನ್ ನಡದ್ರಿ ಯಾಕ ಜಲ್ದಿ ಮಕ್ಕಂಡ್ರಲ್ಲ ಹುಡುಗರು ಇವತ್.
ಜಲ್ದಿ ಮಕೊಂಡರ ನೋಡ್ರಿ ನಾಳೆ ಮತ್ತ ನಮ್ದ್ ಹಬ್ಬ ಅದು ಬಂದದ ಈಗ. ಮೊರಮ್ಮ ಹಬ್ಬ ಮೊರಮ್ಮ ಹಾದಲ್ರಿ ನಮ್ಗೆ ಇವತ್ತು ಇವಾಗ. ಹಾಗಾದ್ರ ತಯಾರಿ ನಡೆಸ್ಬೇಕ್ ನಾಳೆಯಿಂದ ಮನೆ ಎಲ್ಲಾ ಸ್ವಚ್ಛ ಮಾಡುವುದು.
ಈಗ ಮೊನ್ನೆ ಬಕ್ರೀದಕ್ ಚೊಚ್ಚಮಾಡದಲ್ದ ಮತ್ತ್ ಇವಾಗನ ಚೊಚ್ಚಿ ಮಾಡಕನ್ರಿ.
ಇವಾಗ ದೇವ್ರು ಕುಡಸ್ತಾರಲ್ರ ರಿ ನೈವ್ದೆ ಕೊಡ್ತಾರ.
ಹ್ಮ್,
ಮ ಮನೆಯೆಲ್ಲ ಸ್ವಚ್ ಮಾಡಿ ಕೊಡಬೇಕ.
ಅದರಾಗ ನಿಮ್ಮ್ ಮಂದಿ ಗ್ ಬಾಳ ಇರ್ತ ಬಿಡ್ರಿ ಏನೇನ್ ಮಾಡ್ತೀರಿ ನೀವು.
ಇದ್ರಾಗ ಸ್ವೀಟ್ ಮಾಡ್ತಾರೀ ಒಂದ್ ಶರಬತ್ ಮಾಡ್ತಾರ.
ಹ್ಮ್, ನರ್ರಿ
ಅದು ಹೋಳ್ಗೆಟೈಪೇ ಒಂದ್ ಸ್ವಲ್ಪ ಸ್ವೀಟ್ ಮಾಡ್ತಾರ ಕೊಬ್ಬರಿ ದು.
ಹ್ಮ್
ಮೂರ್ನಾಲ್ಕು ನಮುನಿ ಮಾಡ್ತಾರ ಅನ್ನ ಮಾಲ್ದಿ. ಇಂತವೆಲ್ಲ ವೆರೈಟಿ ಮಾಡಿ ಕೊಡ್ತಾರೀ‌
ಎಏಷ್ಟ್ ದಿನ ಇರ್ಕಲ್ರರಿ ಹತ್ತ್ ದಿನ ಐದ್ ದಿನ ರೀ
ಹ್ಮ ಅಲ್ಯಗ್ ಮಾಡೋರ್ ಮಾಡ್ತಾರೀ ಸಿಟ್ಟ್ಯಾಗಂದ್ರ ಎರಡ್ ದಿನದ್ರೀ.
ಎರಡ್ ದಿನ ಮಾಡ್ತಾರ ಹ್ಮ್ ಹ್ಮ್ ಈ ಅಮಾಸಿ ದಿನಾನೇ ಏನ್ ಅಮಸಿ ಯ ಮರ್ದನಾಗ್ಗುದ್ಲಿ ಆಗ್ತ್ರೆನ್ರ
ಹ್ಮ್ ಮರ್ದನ ರೀ ಹ್ಮ್
ಸಿಟೆಗ ಒಬ್ರಬ್ ನಮ್ ಕಾಸ್ನಾಗ ಮಾಡಲ್ರಿ ಅವರು ಬರಿ ಎರಡ್ ದಿನ. ಉಪವಾಸ ಇಡ್ತಾರೆ ಏನ್ ನೈವೇದ್ಯ ಮಾಡಲ್ಲ ಏನಿಲ್ಲ ದೇವ್ರ ಸತ್ತ ದಿನ ಅಂತಾ. ಅಂತೇಳಿ ಏನು ಇದು ಮಾಡಲ್ಲ ಆಚೆನೆ.
ಹ್ಮ್ ಹ್ಮ್ ಹ್ಮ್.
ಹಳ್ಳಾಗೆ ಮಾಡ್ತಾರ ಮೊದ್ಲು ಇನ್ನ ಸಂಪ್ರದಾಯಕ್ಕೆ.
ಹೌದು ನಾ ಅಪ್ಪ ಯಾವತತ್ರ ತಾನಾ ಅಲ್ಲ ಹಬ್ಬದಾವ ಹೋಗ್ಬೇಕಕ್ ಇವತ್ತು ಕತ್ತಲ ರಾತ್ರಿ ಅದ್ ಚಂದ್ ತನ ಅಲ್ ಇರ್ತೀವಿ ಅಂತಾ ಇಲ್ಲಿ ಯಾರು ಏನು ಹೋಗಲ್ಲ ಬಿಡಲ್ಲ ಸುಮ್ಮ್ ಮನೆಗನು ಹೋಗೋದ್. ಎಷ್ಟು ನೋಡೋ ದೇವ್ರನ ಆಯ್ ಗಾಪ್ ಕುಂತ ಬಿಡೋದ್.
ಹಳ್ಳಿಗೆ ಎಲ್ಲಾ ಚಂದ್ ಇದದು ಮಾಡ್ತಾರ ಆದ್ರೆ ಎಲ್ಲ ಭಜನಿ ಟೈಪ್ ಮಾಡ್ತಾರಲ್ಲ ನಿಮ್ಮ ಇದ್ರಾಗ.
ಹ್ಮ್ ನಮ್ ದ್ರ ಮಾಡ್ತಾರ್.
ಅಂತ ಅವೆಲ ಮಾಡ್ತಾರೆ ಹಳ್ಳ್ಯಾಗ ಮಾಡ್ತರೆ ಸಿಟ್ಯಗ್ ಮಾಡಲ್ರಿ ಏನು
ಎಷ್ಟು ಹಬ್ಬ ರೀ ಮತ್ ಯಾವ್ ಊರಿಗೆ ಹೋಗಿ ಏನ ಹಾಲ್ ತಗೊಂಬರ್ತ್ರ್ ಹಾಲ್ ಅಂದ್ರ್ ಏನ್ರೀ
ಆಲೆ ಇದ್ ತರ್ತಾರೆವ್ ಪಂಜೆ ಅಂತ ಇರ್ತವವ್ ಪೂಜೆ ಮಾಡಾವ್ ಹೌನ್ ತರ್ತಾರ್ ಬೇರೆ ಹೋಗಿ ದೇವ್ರ್ ಕೂಡ್ಸ್ಕೊಂಡ್ ಬರ್ತಾರ್ ಅವ್ರ್
ಅದೇ ಅಂತ ನಾವ್ ಪಾಲ್ ತರಕ್ ಹೋಗಿದ್ವಿ ಸತ್ಕಾರಿಕನಾಳಿಗಿ ನಾಡ್ದ ಕತ್ತಲ್ ರಾತ್ ಅದ ಎರಡ್ ದಿನ ಅಂತ್ರ್ ನಾವ್ ರಾತ್ರಿ ಅಲ್ಲೇ ಇರ್ತಿವ್ ದೇವ್ರ್ ಕರೆಕ್ಟ್ ಮೂರ್ ಗಂಟೆ ಕಂಗನ ದೇವ್ರ್ ಬರ್ತದ ಅಗ್ಗಿ ತುಳಿತನಂತ್ ನಿಂತಿರ್ತರ್ ನಾವ್ ಕ್ ನಾವ್ ನಿದ್ದಿಗಣ್ಗ್ ಕರಯಕ್ ಕುಂದಿರ್ತಾನ್ ನಾಬ್ ಪೆದ್ರ್ ನಾವ್ಲ್ಲಪ್ಪಾ ನಾವ್ ಲ್ಲಿ ಬರಮ್ ಅಂತೀವಿ ಅಲ್ಲೋಯ್ ಕುಂತ್ರ್ ಅಂತ್ರ್ ಒಳಿ ಬರಕ್ ಆಗಲ್ಲ
ಬರಕ್ ಆಗಲ್ಲ ಮನಿ ಮನಿಗ್ನು ಬರ್ತಾರೀ ಹಿಂಗ ಒಬ್ರಬ್ರ್
ಹ್ಮ್
ಮನೆಗ್ನು ಕರ್ಸಕತರ ನೀರ್ ಹಾಕಿ ಪೂಜೆ ಮಾಡ್ತಾರ
ಹಾಂ
ಸವಾರಿ ಬಂದಿರ್ತದಲ ದೇವ್ರ್ ಮೈಯಾಗ ಮಾಡ್ತಾರೆ
ಅಂದ್ರೆ ಎಷ್ಟ್ ಮಂದಿ ಮಯ ಬರ್ತರ್ರೀ ದೇವ್ರ್ ಎಲ್ಲಾರ ಮಯ ಬರ್ತೇನ್ರಿ
ಎಲ್ಲಾರ್ ಮಯ್ಯ ಆಗ್ ಇಲ್ರಿ ಯಾರ್ ಮನಿ ಮನೆತನ ಇರ್ತದಲ್ರಿ ಮೊದ್ಲಿಂದ ನಡ್ಸ್ಕೊಂಡ್ ಬಂದಿರ್ತರ
ಹ್ಮ್
ಹೌ ಅವರಿಗೆ
ಅಲ್ಲ ಮೂರಾಗ್ ವಸ್ಸಲ ನ್ ಹೋಗಿದ್ನಲ್ಲನ್ ನನ್ ಅಪ ಕರ್ ಕೊಂಡ ಹೋಗಿದ್ದ ದೇವ್ರ್ ಕೇಳ್ತಾರಲ್ರಿ ಈಗ್ ಸಾತ್ ತಾರೀಕ್ ಬಂದಾಗ್ ಹೋಗಿದ್ವಲ ನಾರ್ ಕತಲ್ ರಾತ್ರಿ ದನ್ ಹೋಗಿದ್ನೇ ಈತ್ತು ಆ ದೇವ್ರರಿಗೆಲ್ಲಾ ಕಾಣ್ತತನ್ ಒಬ್ರಗ್ ಗಂಡೆ ಹಣ್ತ ದೇವರು ಕೇಳಕ್ ನಿಂತಾರ
ಹಾ
ದೇವ್ರಿಗೆ ಕೇಳಕ್ ನಿಂತಾರಾ ದೇವ್ರಿಗೆ ಗೊತ್ತಾಯ್ತನ್ ಮಾಡತಾ ನೀನ್ ಹೆಂಡತಿ ಕೂಡ ಎಷ್ಟ ಜಗಳ ತಗ್ದಿದಿ ಒಂದ್ ಎಲಾ ಸೀಮೆಣ್ಣೆ ಹಾಕಿ ಸುಡಕ ಹೋಗಿದ್ರಿ ಇಲ್ ನೀನು ಅಂದ ಇಲ್ಲ ಅಂದ ನೀ ಇಲ್ಲಂತಿದ್ ಯಾ ಕರೆ ಹೇಳ ನಾ ತೋರ್ಸ್ಲೇ ನೀ ಎಲ್ ಸುಡಕ್ ಹೋಗಿದ್ದಿ ಎಲ್ಲಿಲ್ಲಾ ಹಿಂದಿನ ಮನ್ಯಾಗ ಹಾಕಿ ಸುಡಕ್ ಹೋಗಿದ್ದಿಲ್ಲ ಅಂತಂದ ಹ್ಮ್ ಅಂತಂದೋ ಹಂಗಿದ ಇದ್ದ ತ ಸತ್ಯ ಅಂತಿನ
ಒಬ್ರೊಬ್ರ ದೇವರು ಇರ್ತಾರಲ್ಲ ಮತ್ತೆ ಹೇಳ್ತಾರ ಕರೇನು ಕೇತಾರ ಕೇಳೋರ ದೇವರು ಕೇಳೋರು
ಅ ದೇವ್ರು ಅವಾಗ ಏನ್ ದೊಡ್ಡ ಕುದುರಿ ಇತ್ತ ಅಂತ ಅಂತಿದ್ದಾನ ನಾಪ್ಪ ಕುದುರಿ ಅಂದ್ರರು ಗೊತ್ತಿಲ್ಲ ನಮಗೆ ಏನಂದ್ರು ಗೊತ್ತ ಸುಮನೆ ಕೇತಿದೀವಿ ಅಷ್ಟೇ ನಾವು ದೊಡ್ಡ ಕುದುರೆ ಇತವಾ ಅವ್ನಂಗೆ ನೋಡಿ ಇವನು ಎಟ್ ಚಂದ ಇದ ಮಾಡ್ತಾನ ಎಲ್ಲಾ ಹೇಳ್ತನ್ರಿ ಮತ್ತ ಯಾರ ನಾ ಅದು ಗಜನಿಂಬಿಕಾಯ ಏನ ಗಜನಿಂಬಿಕಾಯಿ ಅಂತ ಅವೇರ್ ಚಲೋ ಇರಲ್ಲ ಅಂತ ನಾಲ್ಕು ಐದ್ ಕೊಟ್ಟಿದ್ನಂತ ದಿನ ಒಂದೊಂದು ಕುಡಿಬೇಕಂತ ಹೊಟ್ಟೆಯಾಗ ಹಾಕೋಬೇಕಂತ ಎನ್ ಹೊಟ್ಟೆಯಾಗ ಹಾಕೋಬೇಕ ಏನೋ ನಮ್ ಅಪ್ಪ ಕುಡಿತನಂತ ಅಂತಿ ಹ
ಹ್ಮ್
ಅದ ನಾಕ್ ಕುಡ್ದ ಐ್ನದ ಏನ ಇದು ಚಲೋ ಇಲ್ಲಾ ತರದ ವಾಶನೆ ಬರಕತ್ತನ್ ಕೆಸ ಚೇಲ್ಯಾಳ ಅಂತ
ಹೌದ
ಹಾ ಅದಕ್ಕ ನನ್ಗ್ ಮಕ್ಕಳ ಆತ ಒಂದಿದ್ದ್ಯಪ್ಪ ನಮ್ಗ ಆಗಿಲ್ಡಪ್ಪಾ ಅಂತ ದೇವ್ ಕೇಳಕ್ ಬಂದಾಳ ಚೊಲ ಇಲ್ಲ ಅಂದಕೆಸರಿ ಚೆಲ್ಲಿದೇಲ್ ಅಲ್ಲವಾ ಹೋಳಿ ಬಾ ಅಂದ್ರೆ ಹೆಂಗ ಬರ್ತಂದ ಅನಬೇಕ್ ದೇವ್ರು
ಹೌದಾ
ಲಾಸ್ಟ್ರಗ ಇಲ್ಲೇ ಇತ್ತು ಹ ಯವ್ವ ಹ್ಮ್ ನಾವ್ಂತೀ ಮೂಢ ನಂಬಿಕೆಗಳು ಇವೆಲ್ಲಾ ಯಾರ್ ನಂಬೆಕ್ಂತೀವಿ ಅಲ್ಲ ಇಂಗ ಅಂದುಕೊಂಡ ಕೈಕಾಲ ತಣ್ಣಗ ಆಗಿ ಬಿಟ್ಟು ಹೂಟ್ಟು ಈ ಚೇಲಿಯಾಳಲ್ಲ ಕೇಳ ಎಲ್ಲಿ ಚೆಲ್ಲಿದ ಅಲ್ಲಿಹೋಗಿ ನೋಡ್ನಿ ಗಿಡಾನಾಟ್ಲಿಕ ಅಂದ್ರ ಕೇಳೋಣಗ ಅಂತಂದು ಅಲ್ಲೋಗಿ ತಿರಿಗ ಮರದಿನ ದಪ್ಪ ದ ನ ನೋಡ್ತಾರ ಅಂತ ಗಿಡ ನಾಟಿತತ್ ನೋಡ್ರಿ ಹೆಂಗಿರ್ಬಕ್ ಸತ್ಯ
ಕೆಲವ ಇಂತವೆೆಲ್ಲ ನೋಡ್ದಾಗೆ ಅನುಭವ ಆತದ್ರೀ
ನೋಡ್ದಾಗ ಅನುಭವತವ ಈಗೆಲ್ಲ ನೋಡ್ತತಿವ್ರ ಕೆಲ್ಸದ ಈವೆಲ್ಲ ಮೂಡನಂಬಿಕೆ
ಮೂಡನಂಬಿಕೆ ಅಂತ ಅನುಭವಸದವ್ರರಿಗೆ ಗೊತ್ತದ್ ಏನಂತಲ್ಲ
ಇದರಿಗೆ ಗೊತ್ತರುತ್ತ ನೋಡ್ರರಿ ಮತ್ತ ಒಬ್ಬ ಬಂದಿದ್ದ ನಿನ್ನಗ ಹಂಗ ಆಗಿತಿಲ್ ಅಲ್ಲಿ ಹೋದಲ್ ನನ್ಗ್ ಯಾರಾಗ ಗಂಟ ಬಿದ್ದಿದ್ರಲ್ ಯಡನೆ ಹೆಂಡ್ತಿ ಬಂದಿದ್ಲಲ್ನ್ ಯಡನೆ ಹೆಂಡತಿಗ್ ಏನ್ ಹೇಳಿ ಬಂದಿಲಿ ನೀನು ಅಂತ ಕೇಳೋಕತಿದ್ನ ಲಗ್ನ ಆಗಿದ್ದೆ ಗೊತ್ತಿಲ್ಲ ಪಾಪು ಊರಾಗ ಯಾರಿಗಿ
ಹ್ಮ್
ಕವಿಲೇ ಲಗ್ನ ಆಗ್ಯಾನ
ಕಾಳಲ್ಲ ಇವ್ರಗ್ ಗೊತ್ತಾಗದಿಲ್ಲ
ದೇವ್ರಿಗೆ ಗೊತ್ತಾಗ್ಯದ
ಏನ ಮುಚ್ಚಡಕ್ ಆಗಲ್ರರಿ ಹಿಂಗ್ ಸಮಸ್ಯೆ ಇದ್ದವ್ರು ಹೋಗಿ ಕೇಳ್ತಾರ ಪರಿಹಾರ ಹೇಳ್ತಾರ ಅವರು
ಅಂದ್ರ ಮಕ್ಕಳಾಗದವ್ರೀಗಿ ಹಾಗ್ಯಾವ ಅಂತನ್ರಿ ನಮ ಅಪ್ಪಾ ಹಾಗ್ಯಾವ ಕೇಳ್ಬೇಕು ಮಾಡ್ಬೇಕು ಆದ್ರ ಅವ್ರ ಅಂದಂಗ ನಡ್ಕೊಬೇಕು ನಾವ್ ಹಂಗ ನೀವ್ ಹಿಂಗ ಹಾ ನಾ ಅದನ್ ಮಾಡಲ್ಲ ಇದನ್ ಮಾಡಲ್ಲ ಅಂತಂದ್ರ ನಡ್ಯಲ್ಲ ಅಗ್ನಿ ತುಳದರೆ ಕಾಲು ಸುಡುತ್ತದೆ ಅಂತ ಅಂದಿ ನಿ ಏಂಗ ಸುಡುತ್ತಿದ ನೋಡುಬ ನನ್ನೆದುರಿಗೆ ಜಿಗಿಬಾ ನೋಡಮ್ಮ ಏಂಗ ಸುಡುತದ ನೋಡ್ತೀನ್ ಅಂತ ಅಂದ
ಹೌದು
ಮತ್ತ ಹೆಂಗ್ಡ ಎಲ್ಲಾ ಕೇಳಿದ್ರೆ ಆಬ್ಬಬ್ಬಬ್ಬ ಅನಸ್ಬಿಡತ ನನಂಗಂತತ್ರ ನಮ್ಮ ನನ್ ಮಗ ಅಂತ್ ಅಷ್ಟು ಕುಂತತ್ ನೋಡ್ಯ ನೋಡ್ರಿ ನಮಿ ಹೋಗಂಬ ಬ್ಯಾಡ್ತಾತಾಳ ಇನ ಸ್ವಲ್ಪ ತಾಳ ನೋಡಮ ಅಲ್ಲ ಹೆಂಗ ಮಾಡಕತ್ ನೋಡ ಅದ್ರಾಗ ಇನ್ ತಿರುಗಾಡ್ತಾರಲ್ರರಿ ಒಂದೊಂದ್ಸಲ್ ಮೂರ್ ಮೂರ್ ಸುತ್ತ ಸುತ್ತರಿತಾರಲ ಅವರು ಕೆಲವರಿಗೆ ಏನಾಗಲ್ಲ ರೀ ಕೆಲವೊಬ್ಬರಿಗೆ ಅದೇ ನಿಮ್ಮದೇ ಕೈ ಕೊಟ್ಕೊಂಡು ನಿಂತರ ದೇವ್ರ್ ಬರಲ್ಲ
ಕೈಕೊಟ್ಕೊಂಡ್ ನಿಂತರ ಹೌದ ಅಂತ
ಹ್ಮ್ ಕೈ ಕಟ್ಕೊಂಡಾರ ಇಕಡ ಮೂಲಿ ಕೈ ಕಟ್ಕೊಂಡಾರ ನೋಡು ಇಕಡೆ ಮೂರಿ ಕೈ ಕಟ್ಕೊಂಡಟರ್ ನೋಡು ಅಲ್ಲಿ ಹೋಗುವು ಅಲ್ಲಿ ಹೋಗಂತ ಹೆಂಗೊನ ಗೊತ್ತಾಗತದಂತ ನೋ ಒಂದ್ ಸ್ವಲ್ಪ ನೀರ್ ಯಾರ ಮಕ್ಕಂಡ್ ಹಸ್ಗ ಮೇಲೆ ಹಂಗೆ ಎದ್ದ್ ಬಂದ ಅಂತ ಮಾರ್ತಕೋರ್ದ ಅಕಿ ಹಂಗಗೆ ಬಂದ ಅಕಿ ನೀರ್ ಹಾಕ್ಲು ಅನ್ಬೇಕಿತ್ತು.
ನೀರಾಕ್ಕನೆ ಅದು
ಹ್ಮ್ ನೀರ್ ಹಾಕ್ರಿ ನಿಮ್ಂದ ಏನ್ರೀ ಅಂತಪ್ಪರಿ ಅಷ್ಟು ನಾಜುಕ್ ಏನಂದೆ ನಾನು ಅದ ಹೌದು ಹಂಗೆ ಏನನ್ ಆಗಿತ್ತು ಅಂದ್ರು ನಲ್ವತ್ತೊಂದ್ ದಿನ ತಕ ಅವ್ರ ಮುಂದೆ ಏನು ಮಾಡಲ್ಲ.
ಮಾಡಣ ಮತ್ತ ಅ ಅದು ದೇವ ಮನೆ ಮುಂದ್ ಬಂದ್ರನ ಕರೀದ್ ಬಟ್ಟೆ ಹಾಕೊಂಡ್ ಹೋಗಲ್ಲ ಮತ್ತೆ ಎದ್ರಿಗೆ
ಹ್ಮ್
ಇದರಾತಾರಂತ ಏನ ಹೇಳ್ತಾರ ಹೇಳವ್ರ ಏನ ಕರಿ ಬಕ್ಕೆ ಬಟ್ಟೆ ಹಾಕೊಂಡು ಮುಂದ್ ಹೋಗಬಾರ್ದಂತ ಬಂದಿರ್ತಾರಲ್ಲಾ
ಈಗ ಅವಾಗ ಅವಾಗ ಏನು ಮತ್ತೆ ಕಾಲಿ ಟೈಮ್ ದಾಗ್ ಬಂದಾಗ
ಖಾಲಿ ಟೈಮ್ನಾಗಲ್ಲ ಅದು ಹಬ್ಬ ಮಾಡವತ್ತಗೆ ಮನಿ ಮನಿಗ್ ಬರ್ತ ತರಲ್ಲ ಅದು ಸವಾರಿ ಬಂದಿದ್ದು ಈ ಕಾಲದು ತೊಳಕ್ ಹೋತಾರ ನೀರ್ ಹಾಕಕ್ ಹೋತಾರ. ಕರಿ ಬಟ್ಟೆ ಹಾಕೊಂಡು ಹೋಗ್ಬಾರ್ದಂತೆ ಅದ್ರಿ ಅಂತಾರೆ ಅದ ಗೊತ್ತಿಲ್ಲ ಅಂತಾರ
ನಾವೆಲ್ಲಾ ನಿಮ್ಗ್ ತ್ತರ್ ಪ ಅಂದ್ರ ನೀವೇನ್ರೀ ಸೀಟಾಗ ಒಂರ ಮಾಡ್ತಾರ ಇಲ್ಲ ಒಂಥರ ಮಾಡ್ತಾರ ಅಂತಿರಲ್ಲ.
ಮ ಸಿಟಿಯಾಗೇ ಆಕ್ಚುಲಿ ಸಿಟಿಯಾಗಿ ಮಾಡದೇ ಇಲ್ಲ ಅದ ಮಾಡೋದಿಲ್ಲ ಅಲ್ಲ ಹಳ್ಳ್ಯಾಗ ಜಾಸ್ತಿ ಅದ್ ಹಿಂಗ ನಾಲ್ಕೈದು ದಿನ ನಿಮ್ಮ ಅಪ್ಪ ಅವ್ರು ಮಾಡ್ತಾರ ಅಂತ ಹೇಳಿದ್ರಲ್ಲ.
ಹ್ಮ
ಅಂತ ನಾವಂತೂ ನಂಬಲ್ರರಿ ಅದು ಜಾಸ್ತಿ ಅ ದೇವರು ಸ ದಿನ ಅಂತೇಳಿ ಅದ ಆಚರಣೆನ ಮಾಡುದಿಲ್ಲ ನಾವು ಉಪವಾಸ ಇರ್ತಾರೆ ಎರಡು ದಿನ ಕೆಲೊಬ್ರು ಇರೋರು ಐದ ದಿನ ಏಳು ದಿನ ಇರ್ತಾರಪ್ಪ ಉಪವಾಸ.
ಅದ ಕುಣಿ ಸುತ್ತ ನೋಡ್ರಿ ಸಿನ ಹಯ್ಕೊಂಡ್ ಸನಕ್ ಬಕ್ ಬರ್ಲ ಮಕ್ಕೊಂಡರ್ ತರ
ದೇವ್ರ ಏನು ಬಂದಿರ್ತಾರಲ್ಲಾ ದೇವ್ರರು ಬಂದವರು ಅವ ಸಂಘಟ ಅದು ವಯದ್ ಪಲ್ಲಾಕ್ಕ ಏನಂತ ಏ ಹ ಅ ಸುತ್ತಯ ಸುತ್ತರೆ ತಕಾನ ಕುಂತರ್ತಾರ ತುಳಿತನಲ್ಲ ಹುಗು ಏನು ಬೇನಾಗಲ್ಲ ಅಂತಾರೆ ಸರಿ ಸಣ್ಣ ಹುಡ್ಗುರ್ರಿ ಈ ಮೂರ್ ತಿಂಗಳ ಇರ್ತಾವಂದ ಎರಡ್ ತಿಂಗಳ ಇರ್ತಾವ ಹ್ಮ
ಅವ್ರ ಮ್ಯಾಗಿದ ಹೋಗ್ಬಿಡ್ತಾರ ಅದ ಸವಾರಿ ತಗೊಂಡ ತೊಪತಿ ಹಂಗೆ ಅಂತಾರ ತೂಳ್ಕೋತ ಹೋದ್ರೆ ಏನ ಪಾಪನ ಪರಿಹಾರ ಆಗ್ತದ ಅಂತ ಅಂತಾರ
ಅಂತ ರೀ ಎರಡ್ ತಿಂಗಗಳು ಮೂರ್ ತಿಂಗಳು ಕೂರ್ ವಸಮ ಕಾಯಸಿ ಇರ್ತಾರ ಹಿಂಗೇಏ ನೋಡ ದೇವ್ ನಂಬ್ಬೇಕಕ್ ಅಕ್ಕು ನಂಬಾರಡ್ದು ಎಲ್ಲಾ ಕಡೆ ಇರ್ತಾನ ಇರಲ್ಲ ಅಂತ ತನಲ್ಲ ದೇವ್ರು ಬಟ್ ಒಬ್ಬೊಬ್ರದ
ಒಬ್ಬ್ರ ಒಬ್ಬ ನಮ್ ಯಾರ ನಾವತಾರ ಅವ ರೀತಿ ಬಿಟ್ಟಿದ್ದದರು. ಕೆಲವ್ರು ನಂಬತಾರ ಕೆಲವ್ರು ನಂಬಲ್ಲ ಹ್ಮ್.
ಹೌದ್ ನೋಡ್ರಿ ಅದಂದ ನೋಡ್ರಿ ಈಗ್ರ ಬಾಳ ಅಂದ್ರ ಈಗಲ್ಲಾ ಮಂದಿ ಕಲ್ತ್ ಮಾಡದಂದ್ರ ಅದೊಂದೇ ನಿಮ್ದ.
ಅದೊಂದೆ ನಿಮ್ಮಂದಿನೂ ಮನಿ ತೊಳ್ತಾರ ನೇವ್ದ ಕೊಡ್ತಾರ ಬಂದಲ್ಲಿ.
ಬ್ಯಾಟಿ ಮಾಡ್ತಾರಾ.
ಬ್ಯಾಟಿ ಮಾಡ್ತಾರ ಮಾಡವರು ದೇವ್ರದ್ದ ಹ್ಮ.
ಹರಕಿ ಹೊತ್ಗೊಂಡಿರ್ತಾರ ಅಲ್ರರಿ ಬ್ಯಾಟಿ ಮಾಡ್ತಾರ ಹ್ಮ್. ಅದೇ ಅಂದಿವವಿ ಬಕ್ರೀದು ಇದು ರಂಜಾಾನ ಒಬ್ಬ್ರಿಗೆ ಕರ್ಲಾರದಂಗ ಮಾಡ್ತಾರ. ಇ ಅಂತ ಅಂದ್ರೆ ಎಲ್ಲಾರ ಬೇಕು ಊರ್ ಗೌಡ್ ಬರ್ಲಿಕ್ಕಂದ್ರು ದೇವ್ರ ಸವಾರಿ ಯಾರಲ್ಲಂತ. ಹ್ಮ್ ಅದು ಒಂದು ಎಂಗ
ಎಲ್ಲಾರ ಸೇರೆೇ ಮಾಡ್ತಾರ ಹಬ್ಬ ಇದ್ ಊರ್ ಊರೇ ಬಂದಿರ್ತದ ಅಲ್ಲಿ ಹ್ಮ ಕತ್ತಲ ದಿನ ಅಂದ್ರ.
ನೀವು ಗಂಡು ಮನ್ಯಾಗ ಅಲ್ಲಿ ಮಾಡ್ಲಿಕ್ಂದ್ರರು ಸೀಟಾಗ್ದಲ್ಲಿ ಸುಮ್ಮ್ ಮನಿ ಅದು ಚೆಚ್ ಮಾಡಿ.
ಹ್ಮ ಇಲ್ಲ ಹೋಗ್ತೀವ ಅಲ್ಲಿ ನಮ್ಮ ಅತ್ತೆವರು ಮಾಡ್ತಾರ. ಅದ್ಕ ಎಲ್ಲಿ ಸ್ವಚ್ ಮಾಡಿ ಅಲ್ಲಿ ಹೋಗ್ ಬರ್ತವಿ ನ ನಮ್ಲಿ ಇಲ್ಲ ಅಂದ್ರರು ಮೊದ್ಲಿಂದ ಮಾಡ್ಕೊ ಬಂದಾರ ಯಾಕಂತ ಹೇಳ
ಈಗಿನ ವಾತಾವರಣಕ್ಕೆ ನ್ ನಂಬೆಕ್ ಬಿಡ್ಬಬೇಕಕ್ಂತ ಒ್ ರತ್ತ ನೋಡಿದ್ರ್ ನಂಬ್ಬೇಕಕ್ಗತ್ ರಿ ಎಲ್ಲಷ್ಟು ನೋಡದ್ರ್.
ಹೌದ ಮತ್ತ ಹ.
ಮತ್ತ್ ಮಕ್ಳ ಅವ ಮತ್ ಹಂಗ ಹಿಂಗ್ ಅಂತಾರ ಅಲ್ಲೆಲ್ಲಾ ಹೇಳ್ಕೊಡ ನೋಡ. ಏನ ಅನಾಕ ಹೋಗಬಾರ್ದ ಮಸ್ಸನಾಗ ಇದ್ ಸನಕ ಹಳ್ತಾರ ನೋಡ
ಹೌದೌದು ನಮ್ಗ ಒಂದ್ ಎರ್ಡು ಸಲ ಆಗ್ಯದ ಅನುಭವ ಹ್ಮ.
ಹ್ಮಞೂ ರೀ ನಾವು ನೋಡಿದಾನೇ ಏನ ಯ ಒಬ್ಬರು ಮನ್ಸ್ಸಬೇಕೇಗಂತರಿ ಏನ್ ಅನಿಸಸ್ತಿರ್ತ. ನಾವ್ ಏನನು ಮುಚ್ಚಿಟ್ಟಿವ ನಮ್ಗ್ಗೆನ ಹೇಳ್ತಾನಪ್ಪಯಪ್ಪಾ ಕೇಳೋರಿದ್ದ. ಕೇಳಕ್ ಹೋಗಲ್ ನೋಡಲ್ಲಿ ನಟ್ಟಗ ಮಾಡ್ತಾರ ಅವರು.
ಸರಿ ತರಿ ಮತ್ತ್ ಮಕ್ಕೊಂಡಾರ ನ್ ಹುಡ್ಗ್ರ.
ಮಕ್ಕಂಡ್ರ ನೋಡ್ರಿ ನಾವು ಮಕ್ಕತ್ತೀವಿ ಮಳೆ ಒಂದ್ ಹತ್ತ ಅದ ಕರೆಂಟ್ ಹೋಗ್ಲಿ ಮಾಡ್ಲಿ.
ಯಾ ಕಾಲತ್ವರ.
ತೋರಿ ಮುಂಜೆನೆ ಮಾಡ್ತೇನ್ ರೀ.
ಸರೆ ರಿ.
ಹಾನ್ರೀ.